ನಾನ ಸುಮ್ಮ್ ಇರೋ ಸುಮ್ಮ್ ಇರೋನತ್ರ ನೀನ ಹ್ಕೊಳ್ಳಾಗತ್ತೇಪ್ಪ
ಹೌದೇನ
ಇಬ್ರ್ದು ಕಾಲ್ ಅಳವಾಗ ಆಯ್ತ ನೀನು ಸುಮೀರ ಅಂತ ಹೇಳತನಿ
ಹ್ಮ್ ನನಗೇನು ಸೌಂಡೇ ಕೇಳಲಿಲ್ಲ ಓಲೆ
ಹ್ಮ್ ಮತ್ ಮತ್ತೇನು ಮತ್ತೆ ನಂತಿ
ಏನಿಲ್ಲ ಅಣ್ಣ
ಬೀರಪ್ಪ ಇಂಟ್ರನ್ಶಿಪ್ಪ ತೆಗ್ದಾನ್ ನೋಡ್ ಬಾ ಅಂತ
ತೆಗ್ದಾ ನೋ ಮಾರಾಯ ಬಾ ಕೇಳನವ ಅವ ನಾಳೆ ಸೋಮಾರ ಸಾಮಾರ ಮರಂಗಿಲ್ಲ ಹೇಳಿಲ್ಲ ಒಮ್ಮೆ ಮೈಜಾ ಮುಗಸಂದ ಏನ ಮಾಡಿದ್ರ
ಹ್ಮ್ ಹೋಗ್ತೀರಪ್ಪಾ ಕಾಲೇಜ್ ಕ
ನೀವು ಹೋಗಾಲೇನ್
ಗ್ಯಾರಂಟಿಲ್ಲ
ಏನ್ ಮಾಡವೊ ಮಾರಾಯ ಅಲ್ಲಿ
ಹ್ಮ್ ಎಲ್ಲರ ಹೋಕೀವಿ ಸುಮ್
ಹಾ ಅಷ್ಟ್ ಮಾಡ್ ಬಿಡ್ಲೇ
ಹಾ
ಎಲ್ಲೆ ಹೋಗ್ಬಿಡು
ಎದಕ್ಕ
ಮತ್ತೆ ಎಲ್ಲಿ ಹೋಗ್ತೀನಿ ಅಂದೆಲ್ಲ
ಹೀಗೆಲ್ಲಿ ಹೋಗ್ಲಿ ಮಾರಾಯ
ಬೆಂಗಳೂರು
ಈಗಯಾಕ್ ಕೋಲಿ ಆರಾಮ್ ಹೋಕಿನಿ ಈಗ ಯಾಕ್ ಕೋಲಿ
ಅದಾ ಈಗ ಅಲ್ಲೋ ನಂದೆಲ್ಲಾ ಮುಗ್ಸಮ್ಮ ಹೇಳು ಹ್ಮ್ ಮುಗದಿಂದ ಸರಿ ನಾನು
ಕಾಲೇಜ್ ಮುಗಸಕ ಈಗ ಕೋಲಿ
ಹ್ಮ್ ಮತ್ತ ಕಾಲೇಜ್ ಫೀ ಹೆಂಗ್ ಕಟ್ತಿ
ಕಟ್ತೀನಿ ಅದರ್ದೇನು ತಲೆ ಕೆಡಿಸಿಕೊಂಡಿಲ್ಲ ಇ ಪ ನಮ್ಮ ಅಪ್ಪ ಅಂಗೇ ಅವ ಮನುಷ್ಯ ನಾಳೆ ಇರುವುದು ಹೋಗುವುದೇ
ಹ್ಮ್
ನಾ ಕೇಳಿಲ್ಲ ತಾನೇ ಕಟ್ತನ ಈ ಕಟ ತಲೆ ಕೆಡ್ಸ್ಕೊಂಡಿಲ್ಲ ಬಿಡು ಹ್ಮ್
ಸಾಧಾರಣ ಹೋದ್ ನ ಊರಿಗೆ ಹೋಗ್ತಿದ್ದ ಅನ್ನ ತಿದ್ನಲ್ಲ
ಅದಾನ
ಹ್ಮ್
ಹ್ಮ್
ಹೋಗಿದ್ದ ಅದು ಇಂಟ್ರನ್ಶಿಪ್ ಗೆ
ಸುಮ್ ಹೋಗಿದ್ದಿವ ಒಬ್ಬ ಬಾಸ್ಕ್ಯತ ಅಂತ ಹೇಳೇಳಿ
ಹ್ಮ್
ಲಾಸ್ಟ್ ಡೇ ಅಂತೇಳಿ ಗೊತ್ತತಿತ್ತು ಸುಮ್ ಹೋಗಿ ನರ್ಕ ಹಂಗ ಸುಮ್ ವಾರ್ನೆ ಬೆಟ್ಟೆಂತ
ಹ್ಮ್
ಹ್ಮ್
ಯಾರ್ಯಾರು ಇದ್ರಪ್ಪಾ
ಇಬ್ರ
ಪತ್ಮಲ್ಲಯ
ಮಲ್ಲು ಬಂದಿಲ್ಲಲ್ಲ ಅವ
ಹಾ
ಒಂದ್ ಬಟಾಡ್ ಏನು ಒಂದ್ ಹೈಡ್ರೋಜನ್ ಪರಕ್ಸೈಡ್ ಹಟ್ಕೊಂಡ್ ಬಂದ್ಬಿಟ್ಟು
ಹಾ ಸದ ಹೊ ಚತ ಹ ಬ
ಹೊಸಾದ ಹ ಮರ ಅಲ್ಲಾ ಏನು ಓಪನ್ ಇಲ್ಲ
ಹಾಯ್
ಹಾಗೆ ಅಕ್ಕ ಹೇ ದ ಆ ಸರ್ವನಸ ಸರ್ವಂಟಾಗ ಮೊದ್ಲ ಹೇಿದ್ವಾ ಅಲ್ಲ ತಗೋ ಅಂತ ಹೇಳಿಕೆ ತಗಟ್ಟಿದ್ ನಾ ಹೋಗ ಹೋಗ ಒಟ್ಟ ಡ್ಯೂಟಿಗೆ ಇವತ್ತುತವತ್ತು. ಟ ಮ ಬಟ್ಟೆ
ನಾವ
ಬೇರೆದವ್ರು ಬ್ಯಾಗ್ನಾಗ ಇಟ್ಟಿದ್ವಪ್ಪಾಕಿ ಅಲ್ಮಸ್ ಅಲ್ಮಸ್ನ್ ಬ್ಯಾಗ್ನಾಗ ಇಟ್ಟಿದ್ವ್ಯಾ. ಆಕಿ ಊರಿಗೆ ಹೋಗಕಿನ ನಮ್ಮ ಮಾನ್ ಬಂದಿದ್ದ ನಮ್ಮ ಮನನ್ ಬ್ಯಾಗನಾಗಿಟ್ಟಿ ಊರಿಗೆ ಕಾಯಿಸ್ಬಿಟ್ಟೆ.
ಹ್ಮ್
ನ ಮಾನ್ ಡ್ಯೂಟಿ ಬಂದಿದ್ದ ನ ಮನನ್ ಬ್ಯಾಗ್ನಗ ಟೂರಿ ಕಳ್ಸಬಿಟ್ಟೆ. ಅಕಿ ಮೊನ್ನಯ ಹೇಳಿದ್ನಪ್ಪಾ. ಆಕಿತ್ ನೀನಾ ಬರವಲ್ಲ ನಾ ತೆಗೆದಿಟ್ಟಿರ್. ಪಪ್ಪಾ ಅಂತ ಹೇಳಂದಿದ್ಲ ಹೂ ಇವತ್ತ ಇನ್ನೊಂದ್ ದಿವಸ ಸೋಮನ್ ಲಾಖ ಹೋಗಿ ಕೊಡ್ತಾರಲ್ಲ ಅವರು. ಮಲ್ಲಿ ಮಲ್ಲಿ ಎಂದು ಹೊತ್ತಂಬಂದು ಪಟ್ಟ.
ಹ್ಮ್
ಹ್ಮ್
ಆದ್ರೂ ಹೋಗ್ ಬಂದಲ್ಲಪ್ಪ ಲಾಸನ ಇದನಾ.
ಹಾ
ಲಾಸ್ನೇ ದಿನ ಹೋಗಿ ಒಂದ ಎಡ್ ಕ ಕಚ್ಚಿ ಕಾರವಾರ ಮಾಡಿ ಬಂದಿಲ್ಲ.
ಕಾರ್ಬನ್ ಹೈಡ್ರಾಕಿ ಅಕ್ಕ ಹೇ ಇದೀ ತಗ್ದಿಟ್ಟಿದಿಲ್ಲಾ.
ಹಾ ತಮ್ಮ ಇದನಾ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಎ ಲಳೆ ಪಾವ ಇವುಕ ಹನು ಹನು
ಸುಮ್ ಮನೆ ಆಗಾರ ಯದಕರ ಬರ್ತಾವ
ಹ್ಮ್ ಏ್ ಅದ ಯಾರ ಪೈಲ್ಲ್ಸ ಆದ್ರ ಬೆಟ್ಟಣಿಯನ್ನ ಹಾಕಿ ನೀ ಬಿಸ ನೀರಗ ಬೆಟಣ ಹಾಕ್ತಾರಲ್ಲ ಪೈಲ್ಸ ಆದ್ರ
ಹ್ಮ ಕುಂದರಪೋ ಕದರಾಗ ಸುಮ್ ಉಗರು ಬೆಚ್ಚ ನೀರ ಬಡ ಹಾಕ ಅದ್ರ ಕೊಂಡ ಒಊರು ಬೆಚ ನೀರ
ಹಾ ಈ ಪುಟ್ಟ್ಯ ಒಂದ್ ಪುಟ್ಟ್ಯ ನೀರ್ ಹಾಕಿ ಸದ ಪುಟ್ಟಿಯ ಒಳಗ ಕುೂತ್ ಬಿಡ್ಕಣ
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದಕ್ಕೇನ್ ಕಡಿಮೆ ಆಗತ್ತಾ ಅಲ್ಲ
ಮುಲ ಯನ್ ಕಡಿಮೆ ಆಗ್ತತಲ್ಲ ಬಪ್ಪ
ಹ್ಮ್ ಹ್ಮ ಹ್ಮ್ ಹ್ಮ್ ಹ ಹ ಅಲ್ಲಿ ಕೆ ಮ್ಯಾಗ ಏನಾರ ಗುಳಿ ಗಳಿ ಏನ್ರದು
ಹ
ಬಡಕು
ಯತ್ ಯತ
ಏನ ಇಲ್ಲ ಇ ಕಡೆ
ಬತ
ಹ್ಮ ಹ್ಮ ಮತ ಕದ ಅಲ್ಲಪ್ಪ ಮ ರಮೇಶ್ ಚನ ನಾನು ಮದುವ
ಹ್ಮ್
ನೀ ಮತ್ತಾ ಇನ್ನೊಂದು ಕರದಾಲ್ಲಯಾಪ್ಪೊಲೀಸ
ಹೌದ ಅಲ್ಲ ಒನ್ ಫಿಫ್ಟಿ ಟೂದ ಏನ ಹೈಟನ್ ಕರ್ದಾನಪ್ಪಾ
ಮತ್ತ ಸಾವಿರ ಚಲ್ರ ಅದ ಇವು ಏನ್ ಮಾಡ್ಬೇಕತವ ಅಲ್ಲ
ನೋಡ ದೋಸ್ತಾ ಹಾಕ್
ಅಯ್ಯ ಅದಕ್ಕೂ ಏಳವರ್ ನೂರು ಅದಕ್ಕೂ ಏಳುವರ್ ನೂರು ಲ ಪೈಸ ಅದ
ಹಾ ಹಾ ಆಯ ವ್ಯಥಪ ಕಲ
ಮೊದ್ ಇದನ್ ಹಾಕ್ತನ ಅದನ್ನ ಟೈಮ್ ಐ್ತ್ ನೋಡ್ತನನೆ ಅದನ್ನ
ಹಾ
ಇದನ್ನ ಹಾಕ್ತನ ಮೊದಲ
ಹಾ ಫಸ್ಟ್ ಅನ್ ಹಾಕಾ.
ಅದು ಮುಂದಿಲ್ ನೋಡ್ ನ ಆಮೇ.
ಹಾ. ಅದೇ ನಿನ್ನ ಟೈಮ್ ಆಯತಳ.
ಹ್ಮ್.
ಅವು ಪಫಸ್ಟ್ ಹೋಗಿ ಹಾಕ ಮಾತ್ರ ವಕರಣನ ಕರ್ಸಕ್ಕವು.
ಎಲ್ಲ ತಗದಿಟ್ಟ್ರ ನಾವ ಯ ಹೇಳಲ್ಲಿ ಖರ್ಚು ಮಾಡ್ಲಪ್ಪ ಸುಮ್ ಒಂಬೈನೂರ ಐವತ್ತು ರೂಪಾಯಿ ತಗದಿ ಇಟ್ಬಡ್ತೀನಿ. ಸರ್ವರ್ ಎಲ್ಲ ಎಲ್ಲಿ ಅದಕ್ಕ ಮಾಡ್. ಮಲ್ಡ ಅಲ್ಲಯ ಕೇಳ್ ಹೋಗಬ ಹಾಕ ಮಂತ ಏನಪ್ಪ ಹೋಗ.
ಹ್ಮ್.
ಹ ಅಲ್ಲಿ ಯಾರ ಕಂಪ್ಯೂಟರ್ಗೆ ಪಚಾರ ರತ್ರಿ ಕ ಹಾಕುಸೋ ಓಟಿಪಿ ಅ ಹೇತ ಅಂತ ಹೇಳನಪ್ಪ.
ಗತರಾತ್ರಯ.
ಹ ಇವತ್ತ ತರ ಹಾಕಿಸತ ನಾನ್ ಅಂದೆ ನೀನ್ ಎಂದ ಹಾಕಿಸತೆ ಅಂದ ನಂದು ಹಾಕಿಸಸಪ್ಪ ಅಂತ ಹೇಳಿ ಫೋನ್ ಹಚ್ಚು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ಹೇಳಿನಿ.
ಹಾ.
ಹ ಇನ್ನು ಒಂದು ಹಾಕಸ್ತಂಗ ಗೊತ್ತಿಲ್ಲ.
ಅವಂಗ ಮಾತಾ ನ ಅವಂಗ ನೆನಪ್ರಂಗ ಮಾತಾ ಒಳ್ಳೆ ಮಳ್ಳೆ ಒಳ್ಳೆ ಮಳ್ಳೆ ಹೇಳ್ತಾರ ಹಂಗ.
ಹೆಲೆನ್ ಆಂಗ್ ನ ನಾಳೆ ಕೆಲ್ಸ ಸೋಮವಾರ ಬರ್ತಾನ.
ಮತ್ ಆಮೇಲೆ ಏನ ಅಂತರ್ಲವು ಹಿಂಡ ಹಬ್ಯಾಡ್ರಿ.
ಹ .
ಅಲ್ಲ ಹ ಸರ್ವರ್ ಇಲ್ಲ ಅಂದ್ರೆ ಏನ್ ಮಾಡಾಕ್ ಬರ್ಬಳ ಹಾಕಂಗ ಹಕ ನೋಡಮ.
ಹ್ಮ್.
ಹಂಗೆ ಅವ ನೋ ಒಂದ್ ಏಳ್ನೂರು ರೂಪಾಯಿ ಅಲ್ಲೇ ತಿಂದು ಹಾಳ ಮಾಡ್ತೇಯಾ. ಹ್ಮ ಆಯ್ತು ಬಡ್ದಪ್ಪಾ.
ಹ್ಮ್. ಮತ ಅನುಮಂತ.
ಏನಲ್ವಾ ಅಶೋಕನ್ನ ನೀನ ಹೇಳ್ಬೇಕಕ್ ಇವಾಗ.
ನಾನ ಏನ ಇಲ್ಲಪ್ಪ. ನಾವು ನಮ್ಡೆನೈತಿ.
ನಮ್ದು ಏನು ಇಲ್ಲಪ್ಪೋ ಎಲ್ಲಾ ನಿಮ್ ಕಡೆ.
ನಂ ಕರಿ ಏನಿಲ್ಲ .
ಹ್ಮ್ ಬಾಳ ಬಲ ಬಲ.
ದೇ ಈಗ ಏನ್ ಒಂದ್ ಕೋಳಿ ಹೊಡ್ಸವ ಏನ್ ಹೆಂಗ ಹೇಳ ಪೂರ.
ಕೋಳಿ ಗಿಳಿಲ್ಲ.
ಈಗೇನ ಒಂದಕೋಳಿ ಪೂರ ವರ್ಷ ಹನು.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
ಹ್ಮ್.
ಆ
ಹೆಂಗ ಒಂದ್ ಕೋಳಿ ಪೂರಾ ಓಡಸ್ತೇ ಹೆಂಗ ಅಂದೇ
ಚಿಪನಾ
ನಾವರಾ ಒಂದ ಕೊಳಿ ತೂಗೊಂಡ ಏನ ಮಾಡಣ ಬಿಡು ಮೂರ್ ಮಂದಿ ಅದವಿ
ಹಾ ಮತ್ತದರದುು ಒಂದ್ ಮೂರ್ ನಾಕಕ್ ಮಂದಿ ಅದಿರ್ಲಿ ನೀವು ಪಕಾ ಆಗೋಗೈತಿ ಒಂದ ಅರ್ಧ ಕೆಜಿ ಅಂದನಾ
ಅವ್ ಸಲೀಂ ಬಾಯಿ ಇಲ್ಲ ಹೇಳಿಲ್ಲಾ ನಾನು ಸಲಿಮಾನ ಇಲ್ಲಾ ಇಲ್ಲಿ ಏನ ಅನೋನ ಅವಾ
ಹಾ.
ಸಂಜೆಗೆ ಬರ್ತಾನೆ ಏನ ಮಾಡತಾನ ಗೊತ್ತಿಲ್ಲಾ
ಹ್ಮ್ ಹ್ಮ ಕಾಲ. ವರಾ ಅಣ ನೀನು ಕಾಕ ಒಬ್ಬ ಮೋಲ ಹೊಗತಾರ ರಮೇಶ ರಮೇಶ್ ಚನ್ನ ಅದನ್ ಇಲ ಅಲ್ಲಿ
ರಮೇಶ್ ಅಣ್ಣ ಎನ್ ಮಾಡ್ತಾನಾನೂ ರಮೇಶ್ಣ್ಣ ಸಂಜೆ ಚಿಕ್ಕಾ ಮಾಡು ಮುಂದೆ ಹ ಹ ಎದುಕಾ ಆಚ ಬಿಡ ಹಾಸ್ಟೆಲ್ ಅಲಿ ಈಗಾ ನಮ್ಮ ಹಾಸ್ಟೆಲ್ ಬಿಟಿ ಬಳಗಂ ಗಾಜ ಕೆಲ್ಸ ಎಲ್ಲಾ ಅಲ್ಲೆಯನ ಇಲೇನು ಇಲ್ಲಣ ಅಲಾ ಆಲೇ ಅಲಿಂದಾಲೇ ಎಷ್ಟಕ್ಕ ಹೋಗ್ಬೇಕು. ಸಂಜಿಕಾ ಹೋಗಿ ನಾಳೆ ಬರಲಣ ಅಲ್ಲೇ ಇರ್ತೇನಾ ಹ ಖಾಲಿ ಮಾಡತ್ರ ಅಲ್ಲೇ ಇರೋದನಾ. ಸಂಜೆಕ್ ಬಾಲೇ ಒಂದ ಒಂಭತ ಅತ್ರು ಸುಮಾರು ಅದಕ್ಕ ಅದಾ ಇಲ್ಲೇ ಐತಲ್ಲ. ಗರದ ಹ್ಮ ಎ ಅಣ್ಣಾಗ್ ಹೇಳ್ತೀನಿ ತಡೀ ಅವು.
ಹಾ ಮೇಡ ಕಾದ
ಆರಮದಾ ಮತ್ತೆ ಎಲ್ಲಿರೋ ಹೋಗ್
ಹ್ಮ್ ಕಾತಾರಗೆ ಕಾತಾರಗ. ಪುಟ್ಟ ಜೋಡಿ ಬದುಕಿರಲಾರಿ ಗೋಯ. ಜೋತೆಯಲಿ ಜೊತೆ ಜೊತೆಯಲಿ ಹೀಗೆ ಇರುವೆ ಎಂದು ಹಲೋ ಹಲೋ ಹಲೋ ಎ ಕಟ ಮಾಡತ್ಲೇ.